ಹಾ, ಏನ್ ಮಾಡಕತ್ತಿ ಅಣ್ಣಾ, ಆರಾಮ.
ಆರಾಮ್ ನೋಡಪ್ಪ, ನೀ ಆರಾಮ. ..
ಹಾ, ಆರಾಮ್, ನೋಡಣ. ...
ಊಟ .. ಹಾ, ನಂದಾಯ್ತಪ್ಪ ಊಟ ಏನ ಏನ್ ಸ್ಪೆಷಲ್ ಊಟ. ...
ಏನಿಲ್ಲಣ್ಣ ... ಚಿಕನ್, ಮಾಡಿದ್ರೆ, ಸ್ವಲ್ಪ ಇಲ್ಲಿ ಪಾರ್ಟಿ, ಮಾಡದ ಇಲ್ಲಿ ಹೊರಗ ಹ್ಮ ಚಿಕನ್ ಮಾಡಿದ ಚಿಕನ್ ಊಟ ಮಾಡ. ..
ಸಿಗಾಣ ಅಂದ್ರ ಪಾರ್ಟಿ ವಜಿ ಅದಪ್ಪ ಅವನ ಪ್ರಭು ಬಂದ ಹಾ ನಮ್ದ ಏನಲ್ಲಪ್ಪಾ ನಮ್ದ್ ಹಾಸ್ಟೆಲ್ದಾಗ ಇದ್ದೀವಿ ಅದ ನಾನ ರೈಸ್ ಉಣಲ್ಲ. ಹ್ಮ್ ಸ್ವಲ್ಪ ಪ್ರಾಬಲ್ಲಂ ಆದಂಗ್ ಆಗಿದ ರೈಸ್ ಉನಲ್ಲ ಅದೇ ಮಧ್ಯಾಹ್ನ ದಂ ಅಲ್ಲ ಎತ್ತರದ ಅ ರೊಟ್ಟಿದು
ಹ್ಮ್ ಹ್ಮ ನಮ ದೋಸ್ತನ ಬಡ್ಡೆ ಪಾರ್ಟಿ ಕೊಡ್ಸಿದ್ದಣ ಹ್ಮ್ ಮೊನ್ನೆ ಬಡ್ಡೆ ಇತ್ ಡ್ ಮಾಡವಿ ಬಡ್ಡೆ ಪಡಿಸಿಕೊಟ್ಟಿದ್ದ ಹಂಗ ಮಾಡಮ ಮಾಡಕಹತ್ತಿವಣ್ಣಾ.
ಹೋಗಿದಿವಸ ಮಡಿಕೆ ಮನ ಮೊನ್ನೆ ಸ್ಟೆಟಸ್ ಇಟ್ಟಿದ್ದಲ್ಲ,
ಹ್ಮ್ ಮತ್ತೆ ಅಣ್ಣಾ ಏನು ಹೊಲ್ಕು ಆ ಕಡೆ ಹೋದಲ ಊರಿಗೆ.
ಹೊಲಕ ಈ ಕಡೆ ಎಲ್ಲಪ್ಪ ಹ ಒ ಏನ ಮಳೆ ಪಟ್ಟ ಬಂದದ ಬೀಜಾ ಹಾಕಿವ ಅಂದ್ರ,
ಹ್ಮ
ವಟ್ಟ ಮಳಿನ ಬರ್ಲ ಅಗೆದು.
ಹೌದ ಅಣ್ಣ ನಮ್ದುನ್ ಹಂಗೆ ಆಗದ ಅಣ್ಣ ನಾವನು ಬೀಜ ಹಾಕಿವಿ ಈಗ ಮಳಕಿ ಬಂದವ ಇದು ಮಳಿ ಬರವಲ್ದು ಈಗ ಮಳಿ ಬೇಕ ಸ್ವಲ್ಪ
ಹಾ
ಹ ಒಂದ್ ಆರ್ ಎಕರೆ ಹಾಕಿವಿ ಇನ್ನ ಒಂದ್ ಐದ್ ಎಕರೆ ಆದ. ಆಗ್ಬೇಕ್ ಮಾಡಿವ ಈಗ ಮಳಿ ಬರವಲ್ದು. ಹ್ಮ್ ಸ್ವಲ್ಪ ಆಶಾಗ ಬಿದ್ದು ಅಂದ್ರ ಸ್ವಲ್ಪ ಜಲ್ದಿ ಬರ್ತಾವವು.
ಹಾ
ಇಲ್ಲಾಂದ್ರೆ ಫುಲ್ ಒಣ ಬೇಸಯಿ ಬಿಡ್ತದ ಜಲ್ದಿ ಬರಲ್ ಮತ್ತೆ ಇದಾಗಿಬಿಡ್ತಾವ.
ಊರಾರ ಸುಮ್ಮ ಮೇಲೆ ಮೇಲೆ ಊರ್ ಬಿಟ್ಟಾರಲ್ಲ ಒಳೆಗ ಹ ಆಸನ ಊರಿ ಇಲ್ಲ ಅವರು ಸಣ್ಣ ಸಣ್ಣ ಶುಕ್ಕ್ರ ಕರ್ಕೊಂಡೋಗ ಊರಿ ಎಲ್ಲ ಬಡ ಬಡ ಊರ್ತವಂದಸಿಂದ, ಓ ಜಲ್ ಜಲ್ದಿ ಉರ್ಬಿಕ ಅಂತಕೆಸೀ ಸಾಾಲ ಮುಡಿಸಬೇಕಂತ ನನ ಮ್ಯಾಲ ಮ್ಯಾಲ ಹುರ್ಕಂದಗವು ಅದಿದ್ರೆ ಪೂರ್ತಿ ಗಾಳಿಗೆ ಬತ್ಬಿಟ್ಟಾವ.
ಅಣ ಸುಮ್ಮನೆ ಎಲ್ಲಿ ಕಿರಿಕಿರಿ ಅಕಾಡಿ ಅದೇ ಕಡ ಮತ್ತ ನವು ಆಹ ಎತ್ತ ಕಟ್ಟ್ ಇದ ಜಂಬ ಹೋಡಿ, ಹ್ಮ್ ಅದಕ್ಕೆ ಕಿರಿಗೆಲ್ಲ ಸುಮ್ಮ ಟ್ಯಾಕ್ಟರ್ಲ್ ಹಾಕ್ಬಿಟ್ಟು ಅಕಾಡೆಮಿ ಏನ್ ಮಾಡ್ತಿ. ಹು
ಹ್ಮ್ ಟ್ಯಾಕ್ಟರ್ ಬಿತ್ತದ ಪಾಡ ಆದ್ರ ಅವು ಟ್ರ್ಯಾಕ್ಟರ್ ಬಿ ಗ ತಗೆಗ ದೂರ್ ದೂರ್ ದರ್ಬುದು
ಹ್ಮ್ ಒಂದೊಂದ್ ಬಳ್ತಾವಣ ಆಮ್ಯಾಗ ಸ್ವಲ್ಪ ಏನ್ ಗ್ಯಾಪ್ ಯ್ತ ಅಂದ್ರ ಅಲ್ಲಿಂದ ಇಲ್ಲಿಂದ ಹಸ್ತಾರ ಮನ್ಯಾಗ ಹ್ಮ್ ಅದೇನ್ ನಡ್ದಣ ಸುಮ್ಮ್ ಒಂದೊಂದ್ ಹೊಲ ಸ್ವಲ್ಪ ಏನಂದ್ರ ಒಳಗ ಬಿದ್ದು ಅಂದ್ರೆ ಜಲ್ದಿ ಬರಲ್ಲಣ್ಣ ಸ್ವಲ್ಪ ಮ್ಯಾಗೆ ಬಿದ್ದು ಅಂದ್ರೆ ಜಲ್ದಿ ಬರ್ತ ಹ್ಮ್ ನಾವು ಮೂರ್ ನಾಕು ವರ್ಷ ತನ ಇದೀವಿ ಹಂಗೆ ಮಾಡ್ಗತ್ತತಿ ಟ್ಯಾಕ್ಟ್ರಲ್ಲೇ ಗತ ಆಯ್ತ್ ದೊಡ್ಡ ದೊಡ್ಡ ಹೊಲಾವಣ ಆದದ್ರಾಗ ಆರ್ ಎಕರೆ ಐದ್ ಎಕರೆ
ಹ್ಮ್
ಹ್ಮ್ ಬಿತ್ತ ಕಾಲಗ ಮನ್ಷ್ಯರ ಎತ್ಗೊಗಳನ ಹೈರಾಣ ಜಗ್ಗಿ ಅದಕ್ಕೆ ಟ್ಯಾಕ್ಟರ್ಲ್ಲ ಗೊತ್ತಾಗತಿ ಏನ್ ಮಾಡ್ತ
ಹ್ಮ್ ಟ್ಯಾಕ್ಟರ್ ಹೆಂಗ್ ಕೊಡ್ರ ಅವನ್ ಟ್ಯಾಕ್ಟರ್ ಹುಡ್ಡ ಬಬೇಕಂದ್ರಿ
ಇದು ಒಂದ್ ಎಕರೆ ಮೇಲ್ ತಗೊಂತಾರಣ ಒಂದ್ ಎಕರೆಗೆ ಮುನ್ನೂರು ರೂಪಾಯ ಎಷ್ಟ ಆದಣ ಮುನ್ನೂರ ಏನ ಐದನೂರು ರೂಪಾಯಿ ತಗಂತಾನ
ಮುನ್ನೂರು ರೂಪಾಯಿ
ಹ್ಮ ಮುನ್ನೂರಂದ ಐದನೂರು ರೂಪಾಯಿ ತಗೊಂಡಣ ಐದನೂರು ರೂಪಾಯ ತಗೊಂಡ ಅಣ್ಣ ಒಂದ ಎಕ್ರ
ಐದನೂ ರೂಪಾಯಿ ಆದ ರಪರ್ಬೋದು
ಹ್ಮ್ ಐದನೂರ್ ರೂಪಾಯಿ ತಗೊತಾರ ಆಯ್ತು ಒಂದ ಏನಿಲ್ಲ ಒಂದ ಐದ್ ಐದು ಐದ್ ನಾಲ್ಕ ನಾಲ್ಕವರೆಕ್ರ ಒಂದ್ ಆರ್ಧ ಎಕರೆ ಇದ್ರ ಬಿಡ್ತಾರ
ಬ ಯಾರನ್ನ ಪನದ ಕ ಬಿತರ ಚಲೋ ಬ ಹತರ
ಹ್ಮ್ ಸ್ವಲ್ಪ ನಮ್ ಕೂನ ಇದ್ದವ್ರ ಯಾರಣ್ಣ ರಿಲೇಷನ್ದಾಗೆ ನಮ್ ದೊಡ್ಡಪ ಅವರದ ಟ್ರ್ಯಾಕ್ಟರ್ ಅದ ಹ್ಮ್ ಅವ್ರೇ ಇತರ ಎಲ್ಲಾ ಅವರು ಇದ್ ಮಾಡ್ತಾರ
ಹೌದ
ಹ್ಮ್ ಹ್ಮ್ ಈಗ ಒಂದ್ ವಲ ನಾಟದ ಹಾ ಒಂದ್ವಲ ಚಲೋ ನಾಟದ ಅದ ಟ್ಯಾಕ್ಟ್ರಲ್ಲಿ ಬಿತ್ತಿವಿ ಏನ್ ಹಂಗ ಆಗಿಲ್ಲ ಏನ ಆಗಿಲ್ಲ
ಹೌದಾ
ಹ್ಮ್
ಅಂದ್ರೆ ಇವಾಗ ಒಂದಲ್ಲಿ ಬೀಜಗಳುಬಿದ್ದಿರಲ್ಲ ಹೆಂಗ ಮಾಡ್ತ
ಯಾವಳ
ಆ ತ ಬ ಬಿದ್ದಿರಲ್ಲ ಹ್ಮ ತ ಎಟರದಾಯ ಹ್ಮ್ ಮತ್ತೆ ಅವನಿಗೆ ಬಿದ್ದಿರನ್ ಬೀಜಗಳು ಆಗೇ ಬನ್ನಿ
ಅದೇ ಏನಣ ಆಯ್ತ ಆಮೇಲೆ ಏನನ್ ಸ್ವಲ್ಪ ಇದಾಯ್ತಂದ್ರ ಮತ್ತೆ ಬಿತ್ತು ಏನೋ ಒಂದ್ ಅಂಗಲ್ ಹಂಗಲ್ ಆಯ್ತಂದ್ರ
ಹ್ಮ್ ಅವಕ ನೀರ್ ಬೇಕಲ್ಲ ನೀರ್ ಬೇಕ ಮಲ್ಗೊಂಡ
ಹ್ಮ್ ಸ್ವಲ್ಪ ನೀರ್ ಫಸ್ಟ್ ಬಿತ್ತಿದ್ವಣ ಒಂದ್ ಐದ ಎಕರೆ ಅದಕ್ಕ ಚಲೋ ಬಿ ಬಿಟಿನ್ಯಾಗ ವಂದನ ಬಿಟ್ಟು ಮಳೆ ಚಲೋ ಬಂತು ಹ್ಮ್ ಚಲೋ ಬಂತ ಎಲ್ಲ ಬಾರಿ ಬಂತು ತೋಲ ಅದು ಲ್ಲ ತುಂಬಾ ಮಸ್ತ್ ಬಂತ ಹೆಂಗ ಹಾಕಿದ ಹೆಂಗ ಹ್ಮ
ಹಲೋ ಮಳೆ ಬರ ಮೊದಲ ಮಳೆ ಇದ್ದ ಮಳಿ ಇದ ಅಂತ ಬಿಸ ಹೆಂಗನಾಗ ಅಡ ಲ್ಲಿ ಟ ಮಾಡಡ್ತ ನಮ ಯಾಕಿ ನಾವು ಅವತ್ ಫಸ್ಟ್ ಬಿಸ ಬಿತ್ತಕ ನಮ್ಮ ಒ ದಿನ ಮೊದಲು ಚಲೋ ಮಳೆ ಬಂದುದು ಬೀಜ ಆಗ್ಬಿಟ್ಟಿವ ಈಗ ನಮ ಒಣ ಅಭ್ಯಾಸಾಯ ನೀರೆಲ್ಲ ಏನಲ್ಲ
ಹ್ಮ್ ಹ್ಮ್ ಹ್ಮ್
ಮಳೆ ಮಳೆನ್ನಂಗ ಇದೆ ಈಗ
ಹ ಹಾ ಹಂಗ ಅದ ನೋಡಣ್
ಹ್ಮ್ ಮಾಡ ಆತದ ಮಾಡಾದ್ಮೇಲೆ ಮಳೆ ಬರ್ ಹಾ ಇ ಮಾಡಳೆ ಸರ್ಕ ಮಟ್ಟ ತಳಿನಳ ಏನಳ
ಹಗಕ ಹ್ಮ್
ಚಲೋ ಆಗ್ಯಾವ್
ಹ್ಮ್ ಹ್ಮ್ ಹ್ಮ್
ಬರ ಹತ್ತಿ ಅಷ್ಟೇ ಬಿತೆರೆ ಮತ್ತ್ಯಾಹನ ಬಿತ್ತಾರ ತೊಗರಿ
ಇದು ತೊಗರಿ ಆಗ್ತವೋಣ ಒಂದ್ ಎರಡ್ ಎಕರೆ ಸ್ವಲ್ ಬಿಟ್ಟ ಒಂದ್ ಎರಡ್ ಎಕರೆ ಅಷ್ಟ ಈಗ ಇದ ಏನಪ್ಪಾ ಅಂದ್ರ ಈಗ ಈಗ ಜಲ್ದಿನೇ ಬಿತ್ತವಲ್ಲಾ ಮುಂಕಟಿ ಹತ್ತ ಇದು ತಕ್ಕಂದ ಏನ್ ಮಾಡ್ತೀವಿ ಶೇಂಗ ಆಗ್ತಿವಿ ಒಂದ ನಾಕ ಎಕರೆ
ಹ್ಮ ಹ್ಮ
ಹ್ಮ್ ಈಗ ಈಗ ಎರಡ್ ವರ್ಷ ಆಯ್ತಾ ಶೇಂಗಾ ಹಾಕಕ್ಕ ನಾಕ ಎಕರೆೆ ಏನಿಲ್ಲ ಅಂದ್ರ ನೂರ್ ಚೀಲ ಆತವಣ್ಣ ಶೇಂಗಿನ ಚೀಲ ಮೂರ್ ಮೂರ್ ಗಡಿಗೆ ಹೋಗಂಗ
ಯಂಗ
ಟ್ಯಾಕ್ಟರ್ ಅಲ್ಲೇ ಬಿತ್ತಿವಣ್ಣ
ಬೆಲ್ಲಬ್ರಾ ನ ಟ್ರ್ಯಾಕ್ಟರ್ ಅಲ್ಲೇ ಬಿತೀವಿ ಬಿಡ್ ಶೇಂಗಾ ಆಯ್ತು ತೊಗರಿ ಆಯ್ತು ಮತ್ತೆ ಬೇರೆ ಏನಾದಟ್ ಟ್ರ್ಯಾಕ್ಟರ್ ಎಷ್ಟ್ ಬಳಸ್ತೆರ್ ಅಣ್ಣ
ಹಾ ಟ್ಯಾಕ್ಟರ್ ಬಳಸ್ತಣವು ಅಣ್ಣಾ ಎತ್ತ ಅಷ್ಟೇ ಏನು ಗಳ ಏನ ಹ್ಮ್ ಟೈಮ್ ಜಲ್ಸು ಈಗಣ ನಾವು ಮಸಾಲಕ್ಕೂ ಮಸಾಲಸ ನಾವ ಆಯ್ತು ಹಿಂಗ ಇದು ಮಾಡಿಬಿಟ್ಟಿವ ಉಡಿ ಮಾಡಿ ಉಡಿ ತಳಗ ಹಿಂಗ ಒಂದು ಪೈಪ್ ಮಾಡಿವೋಣ ಹ್ಮ ಅದು ಪೈಪ್ ಮಾಡಿ ನಡಬರಕ ಅಂತ ಒಂದು ಇದು ಒಂದ್ ಹೋಲ್ ಮಾಡಿ ಆ ಹೋಲಿಗೆ ಹಿಡ್ದ ಬಿುಡ್ತವಣ ಆಯ್ತ್ ನಾವ್ ಎಷ್ಟೆಷ್ಟು ಬಿಡತಿವಿ ಎಷ್ಟೆಷ್ಟು ಬಿದ್ದ ಬಿಡತದ ಗಿಡಕ್ಕೆ
ಅದೇ ಅದ ಟೆಕ್ನಾಲಜಿ ಅಂತಾರ ಟೆಕ್ನಾಲಜಿ ಟೆಕ್ನಾಲಜಿ ಬಳಸಿರ್ಬೇಕದು
ಏನಿಲ್ಲ ಅಣ ಆಯ್ತ್ ಒಂದ್ ತಾಸನೆ ನಾಕ್ ಎಗ್ರವಲ್ಲ ಆಯ್ತ್ ಹತ್ತ ಹದ್ನೈದ ಕೀಲ ಮಸಾಲೆ ಹಂಗ ಆಕ್ ಬಿಿಡ್ತ ನಾಕೈದ ಜನ
ಹ್ಮ್ ಅದೇ ಸುಮ್ಮ ಆರಾಮ್ ತಾಯೇ ಬ ಬಿಳ್ಡ್ತಿರ್ತಾನ ನೀವು ಸುಮ್ಮ ಇಕೊಂಡ ಹೋಗೋ ಶಾಲ ಎಷ್ಟು ಇಟ್ಕೊಂಡ್ ಹೋದ ಅಷ್ಟೇ ಮತ್ತೆ
ಹಾ ನಾವ್ ಹಿಡ್ಕೊಂಡ ಹೋಗ್ ಕಣ ಸುಮ್ಮ್ ಏನಿಲ್ಲ ಆಯ್ತ್ ಇಷ್ಟ್ ಹಿಡ್ಕ ಆಯ್ತ್ ಸರ್ನ ಓಡದೆ ಓಡದೆ
ಹ್ಮ್ ಒಟ್ಟೆ ಬಾಸರ್ಕ ಬರ್ಲಾ ಏನು ಬರ್ಲಾ
ಹಾ ಬಸ್ರ್ ಬರಲಣ ಮೊದ್ಲಣ ಆಯ್ತ್ ಬ ಅ್ರ ಹಿಂಗ ಬುಕ್ಕಲಿ ಬಿತ್ತಿದೀವಿ ಎಲ್ಲಾ ಹೈರಾಣ ಆತಿತ್ತು ಮನುಷ್ಯರನ ಹೈಾಣ ಆತಿದೀವಿ ಎತ್ಗಳನ್ನ ಹೈರಾಣ ಆತಿದವು
ಹ್ಮ್ ನಮಗ್ ಬಿರ್ತಕ್ಕಂಂತಓದ್ಲ್ಲ ನಾನು ಬಿತ್ತಿದ್ದಲ್ಲಾ ಜಾಸ್ತಿ ನಮ್ಮ್ ಅಕ್ಕಾರೆ ಬಿತ್ತಿದ್ರ ನಿಂದ ತಂಕಿ ಕಟ್ಟಂಗ ಉಡಿ ಉಡಿ ಕತಾರ ನ ಹಾಕತ ಎಲ್ಲ ಬರದಲ್ಲ ಹ್ಮ್ ನಾವ ನ ಪ್ರಶ್ಟ್ ನಮಿ ನನ್ ಕಲ ಹಡಕ ಬಕಂ
ಹಾ ಹಾ ಹಾ ಹ
ನಲ್ಲ ನಮ್ಮಣದ ನಮ್ಮಣ ನೀನು ಇಂಕ ಎಲ್ಲಿಪಿದ್ದ ತಾಗಲ್ಲ ನೀ ಎಂಂತ ಹೊಡಿ ಬ ನ ಂತ ಅಂದ ಅಲ್ಲಿ ಎಷ್ಟ ಬರಗಳ ಕವೆಂಟೀನ್ ಬೆಂದ್ರ ನಕ್ಕೆಲ್ಲ ಆಗಲ ಅಂದ ಬುದ
ಹೌದೌದಾ ಹ್ಮ್ ನಾವೇನಿಲ್ಲಣ ಬರ ಅಷ್ಟೇ ಆಯ್ತು
ಉಡಿಯಗನಲ್ಲ ಅಂದ್ರೆ ಒ ಎಂಟಪ್ಚರ್ ಇರ್ತ ಅದು ಮಸಾಲೆ ಅದೆಲ್ಲ ಹಾಕಿ ನಾನ್ ಒಪ್ಪಿಕೊಂಡು ತಿರ್ಗಾಡಬೇಕಲ್ಲ
ಹಾ ತಿರ್ಗಾಡಬೇಕಕ್ ನೋಡೋಣ ಅಲ್ಲೇ ಮನುಷ್ಯ ಇದಾಗಿ ಬಿಡ್ತಾನಾ ಹಾ
ಹ್ಮ
ಹ್ಮ್ ಎಲ್ಲ ವೀಕ್ ಹಾಗಿ ಇದ್ದಾಗಬಿಟ್ಟವು ಅದ ಎತ್ತುಗಳು ಒಂದ್ಸಲ ಮಳಗಿಲೆ ಹಾಕಿದ್ರ ಮತ್ತೆ ಇದವು ಜಿಗ್
ಹ್ಮ್ ನಿಂದಿರ್ಬೇಕಲ್ಲ ಹೊಟ್ಟ ಒಬ್ಬರು ಕುಂದ್ರ ಹಂಗಿಲ್ಲ ಕು ಕು ಕುಂದರಕ್ ಆಗ್ಲದಾಗ ಹುಡಿ ಯಾಕ ಮೇರಿಸಿಕೊಂಡು ಹ್ಮ್ ಅವ್ರ ಇದ್ರ ಜಲ್ ಪತ್ಬೇಕಾದ ಅವರ ಅಂತ ಮಳೆ ಬರ್ಟ್ಟಿಗೆ ಹೆಂಜಿ ಮಳೆ ಮ ಮಳೆಯವೇ ಎಷ್ಟನ ಕಡೆ ಆಗ್ಬೇಕಂತ ಅವ ಅಂತರ್ತಾರೆ ನಮ್ದ ಹಾಕಿರದು ಬಡ್ವಾಷ್ಟ ಆ ಫೋರ್ ರ್ತ ದೊಡ್ಡದಲ್ಲ ಬಟ್ಟ ಗೊಬ್ಬರು ಸೆಣ್ಣಕೆ ಹೋಗಿಲ್ಲ ಒಟ್ ಕಳಿಸುಅಂದ್ರ ಕಲ್ಸಕೊಡ್ತನಿ
ಸ್ವಲ್ಪ ನಾ ಮನೆ ಫೋನ್
ಹಾ ಸರಿ ತಕೊ